ಹರಿಸನ್ಯ
ಹಲೋ
ಕೇಳಿಸತಿದ್ಯಾ ನಮಸ್ಕಾರ ಕೇಳಿಸತಿದ್ಯಾ
ಹಾ ಹೇಳಿ ನಾವು ಕುತ್ಕೊಂಡಿದ್ದೀವಿ ನೀವೇನ್ ಮಾಡ್ತಾ ಇದ್ದೀರಾ?
ಹ್ಮ
ಹಾ
ಇದ್ದೀನಿ ಮನೆಯಲ್ಲಿ ಏನ್ ಮಾಡೋಣ ಹ್ಮ್
ಊಟ ಮಾಡುದ್ರ
ನ
ಹಾ ಹಾ
ಅ
ನಾವು
ಹಾ ನೀ ಹ
ಕುುಲ್ಷಾರ್ ಅಂತಾರಲ್ಲ ಹೋಳ್ಗೆ ಸಾಂಬಾರ್
ಹ್ಮ್ ಹ್ಮ್
ಹಾ ಅದು
ಹ್ಮ್ ಚೆನ್ನಾಗಿತ್ತಾ
ಹಾ ಚೆನ್ನಾಗಿತ್ತು ನಿಮಗ್ ಮಾಡದ ಬರ್ತ್ತಾ
ಇಲ್ಲಪ್ಪಾ ನೀವು
ಇಲ್ಲಪ್ಪ ತಾನು
ನಿ ಮತ್ತೆ ಯಾರು ಮಾಡಿದ್ದೀ ನಿಮ್ಮ ಮನೇಲಿ ನಿಮ್ಮನೇಲಿ ಯಾರು ಮಾಡಿದ್ರು ಮತ್ತೆ ಹ್ಮ್ ಹ್ಮ್
ಮುಂಚೆ ಪ್ರವಾಸ ಹೇಳ್ಕೋಗಿದ್ರಿ
ಹ್ಮ್ ಕುಟ್ಟಾರ ಕುಟ್ಟಾರ ಜಟ ಬ
ಹಾ ಹಾ
ಸ್ರಮ ದ ಲಾಸ್ಟ್ ಮತ್ತೋಗೆ ಇಗ ನೀವೆಲ್ಲಾದ್ರೂ ಹೋಗಿದ್ರನು ಹೋಗ್ಬೇಕ ಟೈಮೇ ಇಲ್ಲ
ಏನ್ ಫಿಲಮ್ ನೋಡಕ್ಕ
ಅಲ್ಲ ಅಲ್ಲ ಅಲ್ಲ ಅಲ್ಲ ಅಲ್ಲ ಅಲ್ಲ ಪ್ರವಾಸ
ನಾವುಂ ಮತ್ತೆ ಚಿಕ್ಕಮಂಗ್ಗಳೂರಿಗೆ ಹೋಗಿದ್ವಿ ಚಿಕ್ಮಂಗ್ಗಳೂರ್ರಿಗೆ ಹೋಗಿದ್ವಿ
ಮತ್ತೆ
ಹಾ ಮತ್ತೆ ಇವಾಗ
ಹ್ಮ
ಹ ದಾಂಡೇಲಿಗ್ ಹೋಗ್ಬೇಕು ಅಂತ ಇದೀವಿ ಒಂದ ತಿಂಗಗಳು ಬಿಟ್ಕೊಂಡು
ಹ್ಮ ಹೋಗ್ತೀರಾ
ಹಾ ಹೋಗ್ತಿವಿ ಜಳತಿಯರ ಜೊತೆ
ಹ್ಮ ಹ್ಮ ಮತ್ತೆ ಒಳ ಕಲೇಜ್ ಹಐತೆ ನ
ಹಾ
ಹ್ಮ್
ಎಲ್ಲಾ ಮನೆಯಲ್ಲಿ ಏನ್ ಮಾಡ್ತಾ ಇದ್ದಾರೆ
ರಪ್ಪ
ಏನ್ ಕೆಲ್ಸಕ್ ಹೋಗಿಲ್ವಾ ಯಾರು ಮನೇೆಯಲ್ಲಿ ಏನೇನ್ ಮಾಡ್ತಾರೆ ಎಲ್ರು
ಮನೇಲಿ ಇರ್ತಾರೆ ಏನ್ ಮಾಡ್ತಾರೆ ಇವತ್ತು ಸಟೆ ಅಲ್ಲ
ಹಾ ಹ್ಮ್ ಮತ್ತೆ ಮನೆಯಲೆಲ್ಲ ಹೆಂಗಿದ್ದಾರೆ
ಹಾಗಿದ್ದಾರೆ ನಮ್ಮ ಇರುತ್ತ
ಹಾ ಹಾ
ಹ್ಮ್ ಬಂದಿದನಾ ಹುಷಾರಿರ್ಲಿಲ್ಲ ಅಂತಿದ್ರು
ಹಾ ಹಾ
ಹ್ಮ್ ಏನಾಗುತೋ
ಅವರಿಗಂತೂ ಅವಾಗವಾಗವಾಗವಾಗ ಹುಷಾರಿ ಇರಲ್ಲ ಹಾಸ್ಪಿಟ್ಲ್ಗೆ ಹೋಗಿ ಬಂದಿದ್ದಾರೆ ನೋಡ್ಬೇಕು ಏನಾಗುತ್ತೋ ನೀವು
ನಮ್ಮ್ ಮನೆಯಲ್ಲೂ ಎಲ್ರು ಚೆನ್ನಾಗಿದ್ದಾರೆ
ಹ ಹ ಹ್ಮ್
ಹ್ಮ್
ಮತ್ತೆ ಏನಾದ್ರೂ ಹೇಳಿ
ಏನಾದ್ರೂ ಒಂದ ಕತೆ ಗೊತ್ತಿದ್ರೆ ಹೇಳಿ ನಿಮಗೆ
ನಾನೀಗ ಹೇಳ್ತೀನಿ ಇರು
ಹಲೋ
ಹೇಳ್ಲ
ಹಾ ಹೇಳಿ
ಮಹಾಭಾರತ ಕಥೆ
ಹಾ ಹೇಳು
ಮಹಾಭಾರತ ಬಂದು ರಚನೆ ಮಾಡಿದ್ದು ವೇದವ್ಯಾಸರು ಅದು ಆ ಮುಂಚೆ ಪರಂಪರೆಯಿಂದಾನೇ ನಂಬಕೊಂಡು ಬಂದ ವೇದ ವೇದವ್ಯಾಸರು ರಚನೆ ಮಾಡಿದ್ದಾರೆ ಮಹಾಭಾರತನ ಅಂತ ಅದ್ರಲ್ಲಿ ಹ್ಮ ಅದೊಂದು ಅತಿ ದೊಡ್ಡ ಮಹಾಕಾವ್ಯ ಅಂತಾನೆ ಹೆಸರು
ಹ್ಮ
ಆಮೇಲೆ ಅ ಈ ಹಸ್ತಿನಾಪುರ ರಾಜ್ಯ ಗೋತ
ಹಾ ಹಾ
ಅದ್ರಲ್ಲಿ ಎರಡು ರಾಜ್ಯವಂಶ ಒಂದು ಪಾಂಡವರು ಒಂದು ಕೌರವರು ಅಂತ
ಹಾ ಹಾ
ಅದ್ರಲ್ಲಿ ಪಾಂಡವರ್ ಎಷ್ಟ್ ಜನ ಇರ್ತಾರೆ ಗೊತ್ತ ಗೊತ್ತಾ ನಿಮ್ಗೆ
ಹಾ ಏಳು ಜನ ಇದ್ರು
ಹೇ ಐದು ಜನ ಪಾಂಡವರು
ಹಾ ಇತ ಅವ್ರ ಮಕ್ಳು
ಅವ್ರದೆಲ್ಲ ಇಲ್ಲ ಪಾಂಡವರು ಮೈನ್ ಯಾರು ಅಷ್ಟ ಜನ ಹೇಳ್ಬೇಕು ಐದ್ ಜನ ಇರ್ತಾರೆ ಐದ್ ಜನ್ರು ಯಾರ್ಯಾರು ಅಂತೇ ಅ ಯುಧಿಷ್ಠಿರ ಭೀಮಾ ಅರ್ಜುನ ನಕುಲ ಸಹದೇವ ದೇವ ಹ ಯಾರು ಇವರು ಮತ್ತೆ ಇನ್ನೊಂದು ರಾಜ್ಯ ಬಂದು ಕೌರವರದು
ಹಾ
ಅದ್ರಲ್ಲಿ ಕೌರವರು ಕೌರವರ ರಾಜ ಬಂದು ಇವನು ಯಾರೋ ದುರ್ಯೋಧನ ಅದ್ರಲ್ಲಿ ಅ ಪಾಂಡವರ ಮೇಲೆ ಅಸಹ್ಯ ಅಸೂರ್ಯ ಇರ್ತೈತೆ ಯ ಯಾರಿಗೆ ದುರ್ಯೋಧನ ಆಯ್ತಾ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಸಾನಿಯಾ ಹಲೋ ಹಲೋ